ಹಲೋ ಬ್ರೋ ಏನ್ ಬ್ರೋ. ಚೆನ್ನಾಗಿದ್ದೀರಾ.
ಹಾ ಬ್ರೋ ಚೆನ್ನಾಗಿದ್ದೀ ನೀವು.
ಹೊಯ್ ಚೆನ್ನಾಗಿದಿನ್ ಬ್ರೋ ಏನ್ ಬಾರ್ಸಿ ಫೋನ್ ಹಚ್ಬ ಬಿಟ್ರಾ.
ಹು ಬ್ರೋ ಹಂಗೆ ಬೇಜಾರು. ಹಂಗೆ ಮಲಗಿದ್ದೆ ನೆನಪಾದ್ರೆಿ ಅದಕ್ಕೆ ಫೋನ್ ಮಾಡ್ದೆ ಬ್ರೋ ಊಟ ತಿಂಡಿ ಯ ಲ್ಲ ಆಯ್ತಾ ಹ ಹ್ಮ ಬ್ರೋ ಆಯ್ತು ಇವಾಗ ಜಸ್ಟ ಊಟ ಮಾಡಿ ಕೂತಿದ್ದೆ.
ಹ್ಮ್ ಹ್ಮ್ ಹ್ಮ್ ಏನ್ ಬ್ರೋ ಊರಲ್ಲಿ ಖಾಲಿ ಇದ್ದೀರಾ.
ಹ್ಮ ಏನಿಲ್ಲ ಬ್ರೋ ಹಂಗೆ ಫ್ರೀ ಇದ್ದೆ ಕಾಲೇಜು ರಜಾ ಇ ತ್ತಲ್ಲ ಹಂಗೆ ನಿನ್ನೆ ರ ಕಾಲೇಜ್ ಮುಗೀತು ಹಂಗೆ ಈಗ ರಜಾ ಇತ್ತಲ್ಲಾ ಹಂಗೆ ಮನೇಲಿ ಇ ಎಲ್ಲೂ ಹೊರಗಡೆ ಹೋಗೋ ಪ್ಲಾನ್ ಇಲ್ಲ ಹ ಯಾ-
ಹಾ- ಬನ್ನಿ ಹಾಗ್ರ ನಮ್ಮ್ ಊರಿ ಬನ್ನಿಬರು ನೋಡೋಂತರಿ ಊರ ಎಲ್ಲ.
ಹಾ- ಬರ್ರೂ ಬರಾಣ್ಣ.
ಜಾತ್ರೆ ಇದೆ ಮದ್ವೆ ಇದೆ. ಓ- ನಮ್ಮ್ ಅಕ್ಕನ್ ಮದುವೆ -ಬ್ರು- ಮತ್ತೆ. ಹ್ಮ ಇನ್ನುೊ ಫೈವ್ ಡೇಸ್ ಅಲ್ಲಿ ಮ್ಯಾರೇಜ್ ಇದೆ ಇನ್ನೊ ಫವ್ ಡೇಸ್ ಅಲ್ಲಿ ಮ್ಯಾರೇಜ್ ಇದೆ ಬಟ್ ಅೇ ನೆಕ್ಸ್ಟ್ ಒಂದು ತ್ರೀ ಡೇಸ್ಗೆಲ್ಲ ಸ್ವಲ್ಪ ಜಾತ್ರೆ ಇದೆ ನಮ್ಮೂರ್ ಜಾತ್ರೆ ಬನ್ನಿ ನಮ್ಮ್ ಮದಿ ನಮ್ಮ್ ಅಕ್ಕನ್ ಮದಿ ನೋಡ್ಕೊಂಡು- ಮೆ ಜಾತ್ ಮುಗಕೊಂಡು ಹೋಗ ಅಂತ ನಿಮಗ ಟೈಮ ಕಳ್ದಂಗ ಆಗತ್ತೆಊರಲ್ಲೆಲ್ಲ.
ಹ -ಹಾ -ಬರಬರ ಬರಣ
ಚೆನ್ನಾಗಿದೆ ಈ ಕಡೆಲ್ಲ- ಹ ಊಟ್ದದೆಲ್ಲ ನೋಡುವಂತ್ರಿ ನ್ ಸೈಡ್ ಊಟ ಆಗಿರ್ತ್ತೆ.
ಹ- ಹ- ಬ್ರೋ- ಹ- ಬ್ರೋ- ಟ್ರ- ಒಂದ್ ಒಂದ್ಸತಿನ್ನು ನಿಮ್ ಸೈಡ್ ಬಂದಿಲ್ಲ. ಬಂದು -ಟ್ರೈ -ಮಾಡ್ತವಿ
ಬನ್ನಿಬ್ರು ಈಗೇನ್ ಇನ್ನ ಖಾಲಿ ಇರ್ಲೇ ರೆಸರ್ವ್ ಬೇರ ಬಂದಿದೆ ಮತ್ತೆ ಇನ್ನೇನು ಇರ್ತಿರಲ್ವಾ ಬನ್ನಿ.
ಫಿಫ್ಟೀನ್ ಡೇಸ್ ರಜ ಐ ಅದ ನಿಮ್ಊರು ಬಂದ್ರೆ ಅಲೋನ್ ಫೈವ್ ಸಿಕ್ ಡೇಸ್ ಹೋದ್ರೆ ಮೆ ಈ -ಕಡೆ ಹಬ್ರು ಬರ್ಬಕ್ ಬರ್ತನ್ ಬಿಡಿ.
ಆಯ್ತ್ ನೋಡಿ ಗ ಬನ್ನಿಬ್ರು ಯಾರ ಇದ್ರ ಬನ್ನಿ ನಿಮಮ್ಮ್ನ್ ಯಾರ್ರ ಕರ್ಕೊಂಬ.
ಹ- ಹಾ- ಒಬ್ರು ಕರ್ಕ ಬರ್ತ ಅದೇ ಒಬ್ಬನೇ ಬರ ನಮ್ಮ್ ಮನೆಯಲ್ಲೋ ಕಳ್ಸಲ್ಲ ಒಬ್ಬ್ರ. ಓಕೆ ತಮ್ಮ ಇಲ್ಲ ಫ್ರೆಂಡ್ಸ್ ಯಾರಾನೂ ಕರ್ಕೊಂಡ್ ಬರ್ತನ್ರು.
ಹ್ಮ್ -ನೋಡ್ಕೊಂಡ್ ಬನ್ನಿ ಬರು ಎಲ್ಲಾ ಇದೆ ನಮ್ಮ್ ಫೆಸಿಲಿಟಿ ನನ್ನ ರೂಮ್ ಇದೆ ಸೆಪ್ರೇಟ್ ಆಗಿ. ಇರುವೋಂತರಿಲ್ಲ ನಮ್ ರೂಮಲ್ಲಿ ಇರೋಂತ್ರಿ ನಾನನ್ ಆಕ್ಚುಲಿ ಒಂದ್ ಸ್ವಲ್ಪ ಬರ್ತೇನೆ ಲೇಟ್ಗಿ ಬರ್ತೆನೆ ನೈಟ್ ಎಲ್ಲ.
ಹಾ -ಹಾ
ಸೀಸನ್ ಎಲ್ಲ ಸ್ವಲ್ಪ ಅದದು ಹಂಚೋದು ಸ್ವಲ್ಪ ಕಾಡ್ಸ ಎಲ್ಲ ಹಂಚ್ಬೇಕಲ್ವಾ. ಹ್ಮ್- ಬನ್ನಿ ನೀವು ಬರಂತೀರ ಜೋಡಿ. ನ್ಟೇನ್ ಎಲ್ಲ ಕೊಡ ಹೋಗತತೆ ನಜೋಡು ಬರೋಂತತ್ರಿ ಕಾರ್ಯರ್ ತಗ್ರು. ಎಲ್ಲಾರು ಅಡ್ಡಾಡ್ಕೊಂಡ್ ಹೋಗೋಣ ಮತ್ತೆ -ಹ ಆಕ್ಚುಲಿ ನೀವು ಊರಲ್ಲ್ದಾರೆ ಏನ್ ಮಾಡ್ತಿರ. ಕಡೆ ಎಲ್ಲ -ಸೊ -ನೀವು ಡೈಲಿ ಇದ್ದಿದ್ದ ಬೇಜುಮ್ ಕಾಲೇಜ ಹೋಗಿ ಬರ್ತ. ಸೊ -ಮೂಡೆಲ್ಲ ಹಂಗ ಇರ್ತಲ್ವಾ. ಬನ್ನಿ ನಮ ವೆದರ್ ನೋಡ್ಕೊಂಡು ಸ್ವಲ್ಪ ಹಂಗೆ ಅಟ್ಯಾಚ್ ಆಗೋಂತ್ರಿ ಅಲ್ಲಾ.
ಹಾ- ಬ್ರೋ ಬರೋರಣ-ಬ್ರು ಅದೇ ಈಗೇಏನ್ ಮನೇಲಿ ಇದ್ ಏನುರು ರಜಾ ಇತ್ತಲ್ಲ ಬರೋರಣ-ಬ್ರು ಇವಾಗ.
ಬನ್ನಿ ಬನ್ನಿಬ್ರು ಸುಮ್ಮ್ನೇಯಲ್ಲಿ ಇದ್ದಾರೆ ಮತ್ತತ್ ನಾವ್ ಇಲ್ಲಿ ಖಾಲಿ ಇದವಲ್ವಾ -ಸೊ -ಹ- ಮದಿ ನೋಡ್ಕೊಂಡು ಜಾಸ್ತಿ ನೋಡ್ಕೊಂಡೆಲ್ಲ ಹೋಗೋವಂತತ್ರಿ ಅಂತೆಲ್ಲ.
ಹ -ಬ್ರೋ -ನಿಮ್ ಸೈಡ್ ಜಾತ್ರೆ ನನು ನೋಡಿರ್ಲ ಬ್ರೋ ಬಂದ್ರೆ ನೋಡ್ಕೊಂಡ್ ಹೋಗನ್ ಬ್ರೋ.
ಹಾ- ಬನ್ನಿ ಬನ್ನಿ ಬ್ರೋ ಚೆನ್ನ ನಡೀತ ನಮ್ ದೊಡ್ ಜಾತ್ತಿ ನಡೀತೆ. ಲ್ಲ- ಸ್ವಲ್ಪ ಊರು ದೊಡ್ಡದಲ್ವಾ ಹ ಸಿಕ್ಸ್ ಡೇಸ್ ಇರ್ತಬ್ರರು ಜಾತ್ರೆ ಎಲ್ಲಾ ನಮ್ದಿಲ್ಲಿ- ಹ -ಆರು ದಿನ ಜಾತ್ರೆ ನಡೀತಬ್ರ ಎಲ್ಲಾ. ಮನ್ಸ- ಅ -ಸ್ವಲ್ಪ ನಾಟಗ ಎಲ್ಲ ಇರ್ತಲ್ವಾ- ಸೊ ಆದ ದಿನ ತಾನ ಎಲ್ಲ ಹಂಗೆ ಇರ್ತಲ್ಲ
ಹಾ- ಹಾ
ಏನಿರಂಗಿಲ್ಲ -ಫೋ ಡೇಸ್ ತರ್ಡ್ಡೇಲ್ಲಿಂದ ಸ್ಟ್ ಆಗುತ್ತೆ ಫಸ್ಟ್ ಟ ಡೇಸ್ಲ್ಲ ಜಾತ್ರೆ ಚೆಾಗಿರುತ್ತೆ ಆಮೇಲೆ ಈ ನಾಟಕ ಇವೆಲ್ಲ ಶುರು ಆಗ್ತವಲ್ವಾ ಫಸ್ಟ್ ಗೇಮಿಂಗ್. ನ್ಸೀಂಗಲ್ಲ ಟೂ ಡೇಸ್ ಎಲ್ಲ
ಹಾ- ಹಾ- ಹಾ
ಆಟಗ ಗೇಮ್ಸ್ ಇವೆಲ್ಲ ಸ್ಟಾರ್ಟ್ ಆಗ್ತವರು ಜೋಕ -ಅ -ಇವೆಲ್ಲ ಈ ತರ ದೊಡ್ ದೊಡ್ಡ ಆಟ ಬರ್ತವೆ.
ಹ- ಬ್ರೋ
ಈ ಸ್ಟ್ ಟ ಡೇಸ್ ಎಲ್ಲ ಪುರಾಣ ತರ ದವ್ರದ ಬಗ್ಗೆಲ್ಲ ಹೇಳ್ತಿರ್ತಾರಲ್ವಾ ಹಾ- ನಮ್ ಸೆಡ್ ಸೊಪ್ಪು. ಪುಾಣ ಎ ಹ ಎತ್ತತಿರ್ತಾರೆ ದೇವ್ರ ಬಗ್ಗೆ ಆ ಟ ಡಸ್ ಆದ್ಮೇಲೆ ಜಾತ್ರೆದೆಲ್ಲವ ನಾಟಕ ಹಾಸು ಈಟಪ್ ಎಲ್ಲ ಜಾಸ್ತಿ ಆಗ್ತವೆ ಇಡೀ ನಾಕೈದು ಐ್ ದಿನ ಕಂಟನ್ಯೂ ಇತ್ತ ಬರು ಚೆನ್ನಾಗಿರುತ್ತೆ ನಾಟಕಸ್ ಎಲ್ಲ ನೋಡೋಂತತ್ರ್ ಬನ್ನಿ ಈ ಕಡೆ ಎಲ್ಲ ನಮ್ದು
ಹ ಹ ಹಬ್ರ ಒಂದ್ಸತಿನೂ ಬಂದರಂದ ಸೈಡ್ ಬಂದು ನೋ ಕಕೊಂಡು ಹೋಗ್ಬೇಕ ಬಿಡು ಮನೇಲಿ ಹ ಹಾ ಮನೇಲಿ ಹೇಳ್ಬಿಟ್ಟು ಒಂದ ಫೈಲ್್ ಡೇಸ್ ಹೋಗಿದ್ ಬರ್ತೀನಿ ಅಂತ ಹೋಗಿ್ ಬರ್ಬೇಕ ಇನ್ನು ನನಗೂ ಇಲ್ಲಿ ಸುಮ್ನೆ ಅದೇ ಕುತ್ತ ಕುತ್ತಿ ಬೇಜಾರು ಮತ್ತೆ ಇ ಯಾರು ಫ್ರೆಂಡ್ಸ್ ಸರಿ ಇಲ್ಲ ನನಗು
ಹೌದೌದು್ ಬ್ರರು ನೀವು ಊರಲ್ಲಿ ಜಾಸ್ತಿ ಅಡ್ಡಾಡಲ್ಲ ಅ ಹೇಳ್ತಿರ್ತರ ಫ್ರೆಂಡ್ಸ್ ಜಾಸ್ತಿ ಕಡಿಮೆ ಅಂತ ಹೇಳ್ತಿರಲ್ವಾ ಸೊ ಮನೇಲಿ ಕುೂಂತಾದ್ರರು ಏನ್ ಮಾಡ್ತಾರೆ ಎಷ್ಟು ದಿನ ಇನ್ನ ಫಿಫ್ಟ ಫ್ಟನ್ ಡೇಸ್ ಅಂತೀರ್ ಅದ್ರಲ್ಲಿ ಬೇರೆ
ಹ ಬ್ರ ಒ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ರಜಾ ಐತೆತಿ ಬರ್ಬೇಕುಬ್್ರ ಹ್ಮ ಹಾ ಬ್ರೋಬ್ ಬರ್ ತಿನ್ ಬರ್ತೀನಿ ಮೂರು ನಿಮ್ ಅಂದ್ರೆದ ಂಜ ಆಯತದೆ ನನಗ ಒಂದ ಸ್ವಪ ರಿಫ್ರೆ್
ಹ್ಮ್ ಈ ಕಡೆ ಸ್ವಲ್ಪ ಸ್ವಲ್ಪ ಟೂರಿಸ್ಟ್ ಪ್ಲೇಸ್ ತರ ಇ ನಿಮ್ನೆಲ್ಲ ಕರ್ಕೊಂಡ್ ಅಡ್ಡಾಡ್ತೇನ ಆತರ ಏನಾರ ಇದ್ರೆ ಹ ಹ್ಮ ಬನ್ನಿ ವಾರ ಅಂತೆಲ್ಲ ಬನ್ನಿ ಸ್ವಲ್ ಜಾಸ್ತಿ ದಿನ ಅಂತ ಇಟ್ಕೊಂಡ್ ಬನ್ನಿ ಎಲ್ಲ ಆಯ್ತಾ ಇಷ್ಟೇ ಮತ್ತನ ಒಂದು ಆರು ಪಿಕ್ಸ್ ಆಗಿ ಮತ್ತ ಅಂತ ಅನ್ಕ ಬಡಿ ಹ ಹೌದ ಹೌದು ಹೇಳಿ ನಿಮ್ಮ ಮಮ್ಮಗೆ ಹೇಳಿ ಇ ಜಸ್ಟ್ ಒಂದ ವಾರ ಅಂತ ಹೇಳಿ ಇ ಬಂದ್ರ ಒಂದ ವಾರ ಹದ್ನದು ದಿವಸ ಇರಂತ
ಹಾ ಬ್ರೋ ಹೇಳಿ ಹೇಳ್ತೀನಿ ಇವತ್ ನೈಟು ಹೇಳಿ ಏನಂತಾರೆ ಕೇಳ್ತಿ
ಹಾ ಬ ಬೇಕರ್ ನಾಳೆ ಹತಿ ಬೇಕ್ರ ನಾನ ಎಲ್ಲ ಪಿಕಪ್ ಮಾಡ್ತೇನೆಂತೆ
ಹ ಹಾ ಬ್ರೋ ಹೇಳ್ಬಿಟ್ಟು ಫೋನ್ ಮಾಡ್ತನ್ ಬ್ರೋ
ಹಾ ಬರಕೇನು ಒ ೋರ್ ಜರ್ನಿ ಅಲ್ವಾಷ್ಟ ನಿಮೇನು ಬರ್ಬೋ ಟ್ರೈನಿಂಗ್ ಅ ತ್ರೀ ಅವರ್ ಟ ಅವರ್ ತ್ರೀ ಅವರ್ ಅಲ್ಲಿ ಬಂದ್ ಬಿಿಡ್ತೀಾ ಬಸ್ ಅಂದ್ರ ೈವ್ ಅವರ್ಸ್ ಆಗತ್ತಲ್ವಾ
ಹಾ ಬ್ರೂ ಬಸ್ ಆದ್ರೆ ರಿಸ್ಕು ಆಮೇಲೆ ಕುತ್ತಿ ಕುತ್ತಿ ಬೆನ್ನೆಲ್ಲ ನ ಬರುತ್ತೆ ಟ್ರೈನ್ ಆದ್ರೆ ಟ್ರೈನ್ ಆದ್ರೆ ಓಡಾಡ್ಬೋದು ಹರು ಬೇಗ ಬರ್ಬೋದು ಟ್ರೈನ್ ಅಲ್ ಆದ್ರೆ ಮತ್ತೆ ರಿಸ್ಕ್ ಆಗಲ್ಲ ಟ್ರೈನ ಅಲ್ಲಿ ಬಂದ್ರೆ ಬಸ್ಸಲ್ಲ ಆದ್ರೆ ರಿಸ್ಕು ಸ್ವಲ್ಪ
ಹ್ಮ್ ಹ್ಮ್ ಹೌದೌದು ಬ ಅದೇ ಹ್ಮ್ ಹ್ಮ್ ಹೇಳ್ತಿದ್ರು ನಮ್ಮಲ್ಲಿ ಯಾರ ನಿಮ್ ಫ್ರೆಂಡ್ಸ್ ಬರ್ತ ರ ಕರೇರಿ ಕರೇರಿ ಅಂತಲ್ಲಿ ಹೇಳ್ತಿದ್ರು ಹಂಗೆ ಸುಮ್ನೆ ನಮ್ಮ್ ಹುಡುಗರು ಇದ ಇಲ್ಲ ಅ ಬರು ಅ ನಮ್ಮ ೇತಿ ಸ ನಿಮ ಕಾಲಜ್ ಫ್ರೆ್ಸ್ ಯಾರನ್ ಇದ್ರ ಕರಿ ಚೆನ್ನಾಗಿರುತ್ತೆ ನೋಡ್ಕೊಂಡ್ ಹೋಗ್ತಾರೆ ಹಂಗೆ ಅಂತ ಹೇಳ್ತಿದ್ರು ಸೊ ನಾನ್ ಮತ್ತ ಹುಡುಗುರು ಬಿಡು ಕಾಲೇ್ ಅದೆಲ್ಲ ಸುಮ್ ಮತ್ತಿ ಕರ್ದರ್ ಏನ್ ಮಾಡೋಣ ಅಂತಿದ್ದ ಬಟ್ ನೀವು ಯಾಕೋ ಹಚ್ಚಿದ್ ಚೆನ್ನಾಗೈಐತೆ ನೀವು ಲೆಕ್ಕದಲ್ಲಿ
ಹ ಒಬ್ರು ನನ್ಗೂ ಬೇ ಕಾಲೇಜ್ ಮುಗ್ದಿತ್ತಲಾ ಅದಕ್ಕೆ ಎಷ್ಟ್ ಸುಮಾರ ದಿನ ಆಗಿತ್ತಲ್ಲಾ ಮಾತ್ ಮಾತಾಡಿ ಹಂಗೆ ಮಾತಾೋಣ ಅಂದ್ಬಿಟ್ಟು ನಿಮ್ಗೆ ಫೋನ್ ಮಾಡಿದ್ದೆ
ಹಾ ಹಾ ಹೌದ ಹೌದು ಬ್ರೋ ಹೌದು ಹ್ಮ್ ನಾವು ಸ್ವಲ್ಪ ಮದುವೆ ಗದಲೆದಲ್ಲಿಿದ್ವಲ್ಲ ಸೊ ನಾನನ್ ಯಾರಿಗ್ ಹಚ್ಚಕ್ ಆಗಿಲ್ಲ ಅವ ಕರಿಯೋಕ್ಕೂ ಸ್ವಲ್ಪ ಶಾರ್ಟೇಜ್ ಟೈಮಲ್ಲಿ ಇತ್ತಲ್ಲ ಮ್ಯಾರೇಜ್ ಮಾಡೋದ್ರಲ್ಲಿ ಸ್ವಲ್ಪ ಆರು ದನ್ ಅರ್ಜೆಂಟ್ ಅಲ್ಲ ಅಲ್ಲಿ ಮ್ಯಾರೇಜ ಹಾ
ನೀವು ಏನ್ ಅವತ್ತಿಂದ ಫೋನ್ ಮಾಡಿರವಲ್ಲ ಎಲ್ಲೋ ಬಿಸಿಿ ಇರ್ತಾರೋ ಅಥವಾ ಏನ್ ಪಿಕ್ ಮಾಡಲ್ ೋಂದ್ಬಟ್ಟ ಡೌಟ್ ಅಲ್ಲಿ ಮಾಡ್ದ ಹಿಂಗ ಮಾಡ್ದ ಆಗ್ತ
ಏ ಹರು ಎಲ್ಲ ಸ್ವಲ್ಪ ಹಂಗಿ ಕುೂತ್ಕೊಂಡಿದ್ವಲ್ಲ ಸೊ ಈಗ ಕಾಡಂಚೋದು ಅವ್ರವ್ರನ್ ಕರ ಸ್ಲ್ ಬಜಬಟ್ಟ ್ಲ್ಲ ಸೊ ನಾನು ಒಂದ ಒಂದ ಮಂತ್ ಆಯ್ತು ಸ್ವಲ್ಪ ಹೂ ನೋಡದೆ ಕಡಿಮೆಗ್ಬಿಟ್ಟಿ ಸ್ವಲ್ಪ ಪ್ರಿಂಟ್ ಮಾಡಸೋದಂತೆ ಅವ್ರ ಜನ ಕರೋದು ಇವ್ರ ಜನ ಕರ್ಯೋದ ಅಲ್ವಾ ಸ್ವಲ್ಪ ಮನೇಲಿ ಅವ ನೀವು ಫಂಕ್ಷನ್ ನಡತಾ ಇದಾವವಲ್ವಾ ಸೊ ಅದ್ರಲ್ಲಿ ಸ್ವಲ್ಪ ಬಿಸಿಿ ಆಬಿಟ್ಟಿದನ್ರು ಯಾರ
ಬಾಜ ಹ ಹ ಹಾ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲಬ್ರ ಎಲ್ಲಿ ಬೇಜಾರ ಗೊತ್ತು ಮದ್ವೆ ಮದ್ವೆ ಇದ ಇರುತ್ತೆ ಬ್ಯುಸಿ ಇರುತ್ತೆ ಇನ್ವಿಟೇಷನ್ ಮತ್ತೆ ಬೇರೆ ಊರಿಗೆಲ್ಲ ಇವಾಗ ಇನ್ವಿಟೇಷನ್ ಕೊಡ್ಬೇಕು ಮತ್ತೆ ಸಾಮಾನ ಎಲ್ಲ ತರ್ಬೇಕು
ಹೌದೌದು ಬ್ರೋ ಅದೇ ಬಹಳ ಕಷ್ಟ ಬಿಡತಿ ಮೇಂಟೆನೆನ್ಸ್ ಅಂದ ಬಂದ್ಬಿಟ್ರೆ ನಮ್ಮೇಲೆ ಜಾಸ್ತಿ ಇರುತ್ತಲ್ವಾ ಇದಾರೆ ಬಿಡಿ ನಮ್ ತಮ್ಮನರ ವರ್ಷದ ಗೊತ್ತಾಗಲ್ಲ ಮತ್ತೆ ಹ ಬೋ ಅದಕ್ಕೆ ಸುಮ್ನೆ ಆಕೆ ಇವೆಲ್ಲ ಅದಕ್ಕೆ ನಾವು ನೋಡ್ಕೊಂತತ ಇದೀವಿ ಸ್ವಲ್ಪ ಸಣ್ಣಾಗಲ್ಲ ಹ ಸ್ವಲ್ಪ ಆಕೆ ಪ್ರೆಸರ್ ನಮ್ಮೇಲೆ ಇದೆ ಅಲ್ ಸ್ವಲ್ಪ ಫೋನ್ ನೋಡದು ಕಡಿಮೆ ಆಗ್ಬಿಡಿದೆ ಜಸ್ಟ್ ಮಾತ್ ಇಡೋದು ಮಾತಾಡೋದು ಕಟ್ ಮಾಡೋದಗ್ಬಿಡಿದೆ ಎಲ್ಲಾರ್ದು ಹಾ ಎಲ್ಲಾ ಇನ್ಕಮಿಂಗ್ ಆಡಿದೆೆ ಕಾಲ್ಸಲ್ಲ ಔಟ್ ಗೋಯಿಂಗ್ ಎಲ್ಲ ಕಡಿಮೆಗ್ಬಿಡಿದೀನಿ
ಹಾ ಹಾ ಹಾ ಅದೇ ಮದ್ವೆ ಹತ್ರ ಬಂದ್ರೆ ಎಲ್ಲ ಬೇರೆಯವ್ರು ಫೋನ್ ಮಾಡ್ತಾರೆ ಮತ್ತೆ ಎಲ್ಲಾ ಮ ಮನೆಗ್ ಏನ್ ನ್ ಬೇಕು ಎಲ್ಲಾ ಸಾಮಾನನ್ ತಗೋ ಬರ್ಬೇಕು ರಿ ಎಲ್ಲಾ ರಿಸ್ಕ್ ಆಯತದ ಅದಕ್ಕೆ ನಾನು ಸುಮ್ನೆ ಅವತ್ತಿಂದ ನನ್ಗು ಎಕ್ಸಾಮ್ಸ್ ಐತ್ತಲ್ಲ ಅದಕ್ಕೆ ಒಟ್ಟಿಗೆ ಎಕ್ಸಾಮ್ಸ್ ಎಲ್ಲ ಮುಗಿಸಿ ಮಾಡೋಣ ಅನ್ ಮಾಡ್ದ ರಜಾ ಇತ್ತಲ್ಲ ಅನ್ಬಿಟ್ಟು ನೆನೆೆ ಮುಗೀತಿ ಎಕ್ಸಾಮ್ ನಂದು ಅದಕ್ಕೆ ಇವತ್ ಮಾಡಿದೆ ಹ
ಚೆನ್ನಾಗರು ಹಚ್ಚಿದು ಚೆನ್ನಾಗ ಐತೆ ಅಕೋ ಒಂದ್ ಲೆಕ್ಕದಲ್ಲಿ ನನಗ ಹಚ್ಚಕ್ ಯಾಕ ಟೈಮ್ ಸಿಗಿದ ಲ್ಲ ಒಳ್ಳೆ ನೀವು ಹಚ್ಚಿ ಚೆನ್ನಾಗಿ ಮಾಡಿದ್ರ ಅಂತೂ ಆ ನೋಡಿ ಇ್ರ ನಿಮ್ ತಮ್ಮನವ್ ಕಾಲಿದ್ರಿ ನೀವ್ ಕಾಲಿದ್ರ
ಹಾ ಹಾ ಬರ್ ಕಾರ್ಕೊಂಡ್ ಬರ್ತೀನ್ ಬಿಡಿ ಒಬರು ಹ ಹಬ್ರು ರಜಾ ಇದ್ದೆ ಅವ್ನ್ಗೂ ನನ್ನ ಏನು ಅವ್ನ್ಗೂ ಇವತ್ತು ನಾ ನಾಳೇನು ಎಕ್ಸಾಮ್ ಮುಗಿಬಹುದು ಅನ್ಸುತ್ತ
ಹಾ ಹಾ ಹಾ ಹೌದೇನ್ರು ಹೌದ ಕೆ ಬ ನೋಡ್ಕೊಂಡ್ ಬನ್ನಿ ಇಲ್ಲ ನಿಮ್ಮ ಮವ ಬರ್ತಾರ್ರ ಬಿ ಇಡ ಫಾಮಿಲಿ ಬಂದ್ರ
ಹ ಹಾ ಕೇಳ್ ಕೇಳ್ತನ್ರು ಮನೆದಿರೋಗೆ ಅವ್ ಕರ್ದವರೆೇ ಬನ್ನಿ ಅಂತ ಹ ಅಂದ್ರೆ ಫ್ಯಾಮಿಲಿ ಜೊತೆ ಬರ್ತ
ಬನ್ನಿ ಬ್ರೋ ನಮ್ದು ರೂಮ್ ನಮ್ದೇನ್ ರೂಮ್ದೆ ಎಲ್ಲ ಮೇಲ್ಗಡೆ ರೂಮ್ಸ್ ಇದದೆ ಮಲಗಕಿದೆ ನಿಮ್ ನಾಕಕ್ ಜನಕ್ಕೆ ಏನೋ ಮಾಡ್ತೀವಲ್ಲ ಆತರ ಏನಿಲ್ಲ ಬಟ್ ಹೊರಗಡೆ ನಾವುೂ ಇಡಿದ್ ಸೊಪ ಈಗ ಗೆಸ್ಟ್ಸ್ಲ್ ಬರ್ತಾರಲ್ವ ನಮ್ಮ ಮೇ ಏನ್ ಆಗಂಗಿಲ್ಲ ಸೊ ಗೆಸ್ಟ್ ಬಂದ್ರೆ ಸ್ವಲ್ಪ ಹೊರಗಡೆ ಒಂದಂದ ನಾಲ್ಕ ರೂಮ್ ಹಡಿದ್ ಎಲ್ಲಾ ಒ ಲಾಡ್ಜ ಇದೆ ಬುಕ್ ಮಾಡಿದ್ವಲ್ಲ ಎಲ್ಲ ಉಳ್ಕೋಕ್ ವ್ಯಸ್ಥೆ ಮಾಡ್ತವಿ ಲ್ಲ ನಾವು ಹ್ಮ್ ಇಲ್ಲಿ ಹತ್ತರದಲ್ಲಿ ಚೌಟ್ರಿ ಇದೆ ಸೊ ಇಲ್ಲೇ ಬಗಲ ಮನಿ ಇದೆ ಅಲ್ವಾ ಸೊ ಚೌಟ್ರತ್ರ ಒಂದ್ ಸ್ವಲ್ಪ ಲಾಡ್ಜ್ ಇದೆ ಅಲ್ಲೆಲ್ಲ ಬಂದರ್ ಗೆಸ್ಟ್ಸ್ ಎಲ್ಲ ಅಲ್ಲಲ್ಲಿ ಉಳ್ಕೊತಿದಿದ್ದಾರೆ ಈಗೆಲ್ಲಾ ಬರ್ತಾ ಇದ್ರ ಬರು ಸಣ್ಣಾಗಿ ನ ಬರ್ತ ಇನ್ನೊಂದು ನಾಕಕ್ ದಿವ್ಸ ಇದಲ್ವ ಅಷ್ಟೇ ಮದ್ವೆಲ್ಲ
ಹಾ ಹಾ ಹಾ
ಉಳ್ಕೊಂತಿದ್ದಾರೆ ಸರ್ ನೋ ನೀವು ಬಂದ್ರೆ ಬಂದ್ಬಿಡಿ ಎಲ್ಲರು ಡ ಕಕೋಣ ಆಯ್ತಾ ಹಾ ನೀವೇನ್ ದೂರದಾರ ಅಲ್ಲವಲ್ಲ ನಮ್ಮ ಹತ್ರದಾರಲ್ಲಾ ಮತ್ತೆ ಹ ಎಲ್ಲ ಆಂಟಿ ಅಂಕಲ್ ಎಲ್ಲ ಗೊತ್ತಿರೋ
ಹಾ ಗರ್ತ್ತೀರ ಬರೋಣ ಬರು ಅದಿಕ್ಕ ಏನ್ ತೊಂದ್ರೆ ಇಲ್ಲ ಬರ ಮನೇಲಿ ಕೇಳ್ತೀನಿ ಹ್ಮ್ ಮನೆ ಹಾ ಹಾ ಅವ್ರ ಬೇಕಂದ್ರೆ ಫೋನ್ ಮಾಡು ಮಾಡ್ಕ ಕೊಡ ಅಂದ್ರೆ ಮಾತಾಡ್ತನಿ ಅಂದ್ರೆ ಫೋನ್ ಮಾಡ್ಕೊಡ್ತೀನಿ ನಿಮ್ ಬೇಕಾದ್ರೆ ಮಾತಾಡಿ ಆ ಪ ಅಮ್ಮನ ಜೊತೆ ಹ
ನೀವು ಯಾವಾಗಾರ ಕಾಲ್ ಮಾಡಿ ಬ್ರೋ ಕ್ ಮಾಡ್ತೇನ ನಾನನ್ ಆಯ್ತಾ ಯಾವಾಗ ಕಾಲ್ ಮಾಡಿ ಪಿಕ್ ಮಾಡ್ತೇನತ್ ನಾನು ಆಯ್ತಾ ಹ್ಮ್ ಹ್ಮ್ ಇನ್ನೇನ್ ಬರು ಮನೇೆಯಲ್ಲಿ ಅಪ್ಪ ಅಮ್ಮಿ ಎಲ್ಲಾರು ಚೆನ್ನಾಗಿದ್ರಲ್ವಾ ಹ ಬ್ರೋ ಏನಿಲ್ಲ ಮತ್ ನಾನ ಹಚ್ಚಿಲ್ಲ ಮತ್ ನೀವನ್ ಬೇಜಾರ ಏನ್ ಮಾಡ್
ಏ ಇಲ್ಲ ಇಲ್ಲ ಹಂಗೇನ ಇಲ್ಲ ಬಿಡಿಬ್ರರು ಮದ್ವೆ ಅದು ರಿಸ್ಕ್ ಬಿಸಿ ಇರ್ತ
ಹೌದೌದ್ ಬ್ರೋ ಅದಸು ಹಂಗಾಗಿ ಸ್ವಲ್ಪ್ ನಾನ್ ನನ್ನ ಫ್ರೆಂಡ್ಸ್ ನ ಕರೆದು ನಾನು ಮರ್ಬಿಟ್ಟಿದ್ದೀನ ಅಲ್ಲಾ ಬೈತಾ ಇದಾರೆ ಅವ್ರು ನೋಡಿದ್ರ ಹಂಗೆ ಸೊ ಮತ್ತೆ ನೀವೇನ್ ಅನ್ಕೋಬ ಬಿಡಿ ನನ್ಗೆ ಅಚ್ಚೆ ಎಲ್ಲಾ ನೋಡನ್ ಬಾಜ
ಏ ಇಲ್ಲ ನನ್ಗೂ ಎಕ್ಸಾಮ್ ಇತ್ತಲ್ಲ ಬ್ರೋ ನಾನು ಹಚ್ಚಲ್ಲಿಲ್ಲಲ್ಲ ಅದಕ್ಕೆ
ಹ್ಮ್ ಬ್ರೋ ಕೆ ಬ್ರೋ ಒಳ್ಳೆದಾಯ್ತ್ ಬ್ರೋ ಏನ್ರು ಮತ್ತೆ ನ್ ಟೀಗಿ ಕುಡಿದ್ರೆ ಆತ ಇನ್ನ ಲೇಟಾ ಏನು
ಇಲ್ಲಬ್ರು ಇವಾಗ ಜಸ್ಟ್ ಮಾಡ್ದ ಇನ್ದ್ ಅವರ್ ಟು ಅವರ್ರ್ಸ್ ಆದ್ಮೇಲೆ ಮತ್ತೆ ಟೀ ಳ ಹ್ಮ್ ಮತ್ತೆ ಹೊರ್ಗಡೆ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಮಾತಾಡ್ಸ್ಕೊಂಡ್ ಬರ್ಬೇಕ
ಹೌದ ಬ್ರೂ ಈಗೆಲ್ಲಾ ಆಲ್ಮೋಸ್ಟ್ ಹಾಲ್ಡೇಸ್ ಬಂತಲ್ಲ ಬಿಡಿ ಚೆನ್ನಾಗದ್ರು ಹ್ಮ್ ಹ್ಮ್ ಹ್ಮ್ ಓಕೆಬ್ರು ಹಂಗಾದ್ರೆ ಸಿಗೋಣ ನಾನು ಸ್ವಲ್ಪ ಕೆಲಸ ಆಗುತ್ತ ಹೋಗೋದಕ್ಕೆ ಹಾ ಓಕೆ ಓಕೆ ಹ ಸರಿ
ಏ ನೋ ಹಓದವ್ರೇ ಆಯ್ತ